ಹಲೋ.
ಕೇಳಸ್ತಾಯಿದಿಯ ಅಣ್ಣ.
ಹಾ ಕೇಳಸದೆ ಕೇಳತದ್ದೇ ಏನ್ ಆಕಡೆ ಎಲ್ಲ ಗಾಳಿ ಬಿಟ್ಟಿದಿಯಾ.
ಗಾಳಿಯ ಎಲ್ಲಪ್ಪಾ ಮಳೆನೇ ಬರ್ತಾದೆ ಯಾಕೆಸೌಂಡ್ ಬರ್ ಸದ್ದು ಬರ್ತ ಇದೆಯಾ?
ಹೌದು ಅದಕೆ ಹಿಂದೂ ಶಬ್ದ ಬರ್ತಿದ ಆ ಕಡೆ ಎಲ್ಲಾ ನಮ್ಮ್ ಕಡೆನೂ ಮಳೆ ಬರ್ತೈದೆಪ್ಪ ಈ ಕಡೆನು ಈ ಕಡೆ ಜೋರಾಗಿ ಮಳೆ ಒಂದ ತಾಸ ಐತಿ ಕಟಿನ್ಯ ಮಳ ಬರದ ಬತ್ತೈ ನಿನ್ ಅಂದ್ರ
ಹೌದಾ ನಮ್ ಕಡೆನೆ ಬರ್ತಾದೆ ಹಂಗೆ ಸಣ್ಣಾನೆ
ಹ್ಮ್ ಹ್ಮ್
ಮತ್ತೆಲ್ಲಾ ಹೆಂಗ ನೆಡಿದಿದೆ ನಿಮ್ದು ಓದೋದು.
ನಮ್ದು ಏನೋ ಎಮ್ ಎ ಮಾಡ್ಯವಾರಪ್ಪ ಡಿಗ್ರಿ ಮುಗಿದಿದೆ.
ಡಿಗ್ರಿ ಇದು ಟೆಂತ್ ಪಿ ಯು ಸಿ ಎಲ್ಲಿ ಕಂಪ್ಲೀಟ್ ಮಾಡಿದ್ರ ಟೆಂತು ಪಿ ಯು ಸಿ ಡಿಗ್ರಿ.
ನಾವು ಟೆಂತ್ ಇಲ್ಲಿ ಬಿಜಾಪುರ ಕಾಳ್ತಿದ್ವಿ ಬಿಜಾ ಬಿಜಾಪುರ ಅಲ್ಲಿ ಹೈಸ್ಕೂಲ್ ಅಂತಿದೆ ಒಂದು ಒಂದು ಹಳ್ಳಿಯಲ್ಲಿ
ಹಾ
ಅದು ಕಾಲೇಜ್ ಅಂದ್ರ ಅಲ್ಲಿ ಬಿಜಾಪುರಲ್ಲಿ ಅಲ್ಲಿ ಬಿಜಾಪುರಲ್ಲಿ ಹಚ್ಚಿದೀವಿ ನಾವು ಕಾಲೇಜ್ ಮತ್ತ ಈಗ ಎಂ ಎ ಈ ಕಡೆ ಬೀದರ್ ಮಾಡೀವಿ ಈ ಕಡೆಗ
ಹಾ ಪಿ ಯು ಸಿ ಅಲ್ಲಿ ಏನ್ ಮಾಡಿದಾರ ಕೋರ್ಸ್ ನೀವು?
ಪಿ ಯು ಸಿ ನ ಕಾಮರ್ಸ್ ಮಾಡಿದೀವಿ ಕಾಮರ್ಸ್.
ಕಾಮರ್ಸ್ ಮಾಡಿದ್ದೀರಾ.
ಹಾ ಕಾಮರ್ಸ್ ಮಾಡಿದ್ವಿ.
ಹ್ಮ್ ಹ್ಮ ಎಷ್ಟಿತ್ತು ಅಲ್ಲಿ ಫೀಸು ನಿಮ್ ಕಡೆ?
ಇದು ಸೆಕೆಂಡ್ ಪಿ ಯು ಸಿ ದಾ ಡಿಗ್ರಿದಾ?
ಹಾ ಪಿ ಯು ಸಿ ದು ಆಯ್ತು ಡಿಗ್ರಿದು ಎಲ್ಲಾ ಕೇಳಿ ಅಂತಲ್ಲ.
ಪಿ ಯು ಸಿ ದ ಅಂದ್ರೆ ಒಂದ್ ಒಂದ್ ವರ್ಷಿಗೆ ಎಂಬತ್ ಸಾವಿರ ಇರುತ್ತೆ ಇಲ್ಲಿ.
ಹಾ
ಪ್ರೈವೇಟ್ ಇತ್ತು ಯಾಕಂದ್ರೆ ಹಾಸ್ಟೆಲ್ ವಿತ್ ಕಾಲೇಜ್ ಎರಡು ಕೊಡ್ತಿರಲ್ಲ ಅದಕಲ್ಲಿ ಎಂಬತ್ ಸಾವಿರ ಇತ್ತು ಮತ್ತು ಡಿಗ್ರಿ ಅಂದ್ರ ಆ ಮಿನಿ ಬರ ಬರ್ತಂದ್ರೆ ತೊಂಬತ್ ತೊಂಬತ್ತೈದಿರ್ತಾನ ಇರ್ತ್ತತಿ ಡಿಗ್ರಿಗಂದ್ರೆ.
ಡಿಗ್ರಿ ಗಾ?
ಹಾ ಡಿಗ್ರಿ ಮೂರ್ ವರ್ಷ ಮೂರ್ ವರ್ಷ ಮೂರ್ ವರ್ಷ. ಮೂವತ್ೊಂಬತ್ತೈದು ಪಿ ಯು ಸಿ ಅಂದ್ರೆ ಒಂದೇ ವರ್ಷಕ್ಕೆ ಎಂಬ ಎಂಬತ್ತಿತ್ತು ಅಲ್ಲಿ.
ಹಾಸ್ಟಲ್ ಎಲ್ಲ ಕೂಡಿ
ಹಾ ಹಾಸ್ಟೇಲ್ ಎಲ್ಲಾ ಕೂಡಿ ಪಿ ಯು ಸಿನ ಹಾಸ್ಟೆಲ್ ಡಿಗ್ರಿ ನ ಹಾಸ್ಟೆಲ್ ಇತ್ತು ಈಗ ನಾವು ಎಂ ಎ ಮಾಡಿವಲ್ಲ ಇಲ್ಲಿ ಸ್ವಲ್ಪ ಪಿ ಜಿ ಮಾಡಿವಿ ಇಲ್ಲಿ ಹಾಸ್ಟೆಲ್ ಸಿಗಲ್ಲ ಇಲ್ಲಿ ಅದಕ ಹಾಸ್ಟಲ್ ಹ ಕೇಳತಿ ನಾವು ಆಗಲ್ಲ ಆಗ್ಯದ ಇಲ್ಲ ಇಲ್ಲ ಅಂತೇಳ್ತಾರೆ ಪಿ ಜಿ ನೆ ಮಾಡಿದೀವಿ ಒಂದು ನಾಲ್ಕೈಐದು ದಿನ ಆಯ್ತ್ತಿ ಪಿ ಜಿನೆ ಪಿ ಜಿ ದು ಏನ್ ಕೇಳ್ತಿರಿ ಎಲ್ಲಾ ರೇಟ್ ಬಾಳ ಅದ ಪಿ ಜಿದು ಎಲ್ಲಾ ಇಪ್ಪತ್ತೈದ ಸಾವಿರ ಮೂವತ್ತೈದ್ ಸಾವಿರ ಕೇಳ್ತಿದ್ದಾರೆ ಪಿ ಜಿ ದು ಮೂರ್ ತಿಂಗಳಿಗೆ ಬರೀ
ಹೌದಾ ಊಟ ಎಷ್ಟು ಎಷ್ಟು ಟೈಮ್ ಕೊಡ್ತಾರೆ ಅವ್ರು?
ಊಟ ಕೊಡ್ದ ಊಟ ಕೊಡ್ತಾರೆ ಊಟ ಸರಿಯಾಗಿರಲ್ಲ ಅಲ್ಲ ಊಟ ಸರಿಯಾಗಿದ್ರೆ ಎಷ್ಟು ಎರಡೇ ಟೈಮ್ ಇದ್ರುನ್ ಆರಾಮ್ ಊಟ ಮಾಡ್ಬಹದು ಮೂರ್ ಮೂರು ಟೈಮ್ ಊಟವ ಕೊಟ್ರೂನು ಏನ್ ಮಾಡ್ತರಿ ಬರೀ ಪೌಡರು ಪೌಡ್ರ ಊಟ ಕೊಡ್ತಾರೆ ನಮ್ ನಮ್ಮ ನಮ್ಮಂಗಲ್ಲ ಎಣ್ಣೆ ಪಣ್ಣ ಎಣ್ಣೆಪದಾರ್ಥದಲ್ಲಿ ಹಾಕಲ್ಲ ಬರೇ ಪೌಡರ್ ಪೌಡರ್ ಪೌಡರ್ ಊಟ ಸರಿಯಾಗಿಲ್ಲ. ಪಲಿ
ಹೌದಾ ಯಾಕಂದ್ರೆ ನಾವು ಇಲ್ಲಿ ಹಳ್ಳಿಯಂಗಿ ಇದ್ದದಲ್ಲ ಅವರ ಅದೇ ಹಳ್ಳಿಯಿಂದ ಇರ್ತೀವಲ್ಲ ನಾವು ನಮ್ಗೆ ಬ್ಯಾರ ಸಿಟಿಯಲ್ಲಿ ಹೋಗಿ ಅದು ಹೊಸ ಊಟ ಆಗಿ ಬಿಡುತ್ತೆ ಅದರಲ್ಲಿ ಸೋಡಾ ಮಿಕ್ಸ್ ಮಾಡಿ ಜಾಸ್ತಿ ಆಗ್ತಾರಲ್ಲ ಅದು. ಅದರಲ್ಲಿ ಬೇರೆ ಮಧ್ಯೆ ಚಪಾತಿ ಮಾಡ್ತಾರೆ ಬೇರೆ ರೊಟ್ಟಿನೂ ಕೂಡ ಮಾಡದಿಲ್ಲ ಯಾಕಂದ್ರೆ ನಾವು ಜಾಸ್ತಿ ರೊಟ್ಟಿ ತಿಂದ ಬಂದಿ ಅಸೊ ಅದಕ್ಕೆರೆ ಅದು ಹೋಗೋದಿಲ್ಲ ನಮ್ಗೆ
ಎಲ್ಲ ಊಟನೇ ಬರಬರಿಲ್ಲ ಎಲ್ಲಾ ಊಟ ಮೂರ್ ಟೈಮ್ ಕೊಡ್ತಾರೆ ಹ್ಮ.
ಮೂರ್ ಟೈಮ್ ಕೊಡ್ತಾರಾ.
ಆ ಮೂರ್ ಟೈಮ್ ಕೊಡ್ತಾರೆ ಏಲ್ಲಾ ಏನ್ ಮಾಡ್ತಿವಿ ಊಟನೇ ಬರಬರ ಅದ ಏನ್ ಮಾಡ್ತತಿರ ಎಷ್ಟು ಊಟ ಮಾಡ್ರರು. ಹಸು ಹೊಟ್ಟಿನೆ ತುಂಬಲಾಗ್ಯದ ಹಂಗ ಆಗಿ ಬಿಟ್ಟದೆ.
ಟೆಂತ್ ಎಷ್ಟಾಗಿತ್ತು ನಿಂದು ಪರ್ಸೆಂಟೇಜು
ಟೆಂತ್ ನಮ್ದು ಎಟಿಫೈ ಆಗಿತ್ತು ಡಿಗ್ ಇದು ಪಿ ಯು ಸಿ ಆಗಿತ್ತು ನೋಡ್ ನೈಂಟಿ ಆಗಿತ್ತು. ಪಿ ಯು ಸಿ ಕಾಮರ್ಸ್ ಮಾಡಿದ್ದೇವಲ್ಲಾ ಪಿ ಯು ಸಿ
ಹಾ
ನೈಂಟಿ ಆಗಿತ್ತು ಅದು ನೈಂಟಿ ಅಂತ ಅ ನೈಂಟಿ ಏಷ್ಟು ಅದು ನಮ್ ಸೆಕೆಂಡ್ನೇ ರಾಂಕ್ ಎನ್ ಥರ್ಡ್ ರಾಂಕ್ ಬಂದ್ ಬಂದಿತ್ತು ನನಗೆ ಅದು ಫ್ರೀನೇ ಬಂದಿತ್ತು ನ ಆಕ್ಚುಲಿ ಆ ಆ ಟೈಮ ಅಲ್ಲಿ ನ ಮನೆಯಲ್ಲಿ ಕಳಸಲಿಲ್ಲ ಅದ ಏನೋ ಕೆಲ್ಸ ಇದೆ ಏ ಬ್ಯಾಡಪ್ಪಾ ಅಂವ್ ಇದು ಫಂಕ್ಷನ್ ಇತ್ತೊ ರೈಟ್ ನಮ್ಮ್ ಅದೇ ನಮ್ಮಣನ್ ಮ ಮದ್ವಿ ಇತ್ತಲಾ ಅದಕಲೆ ನಾ ಮ ಆ ಫಂಕ್ಷನ್ ಅಲ್ಲಿ ಬಸಿ ಇದ್ದ ಅಲ್ಕ ಅಲ್ಲೇ ನನ್ ಫೀರಿನೇ ಆತಿತ್ ನಂದು ಈಗ ಎಮ್ಮೆನು.
ಹೌದಾ
ಹ ಫಂಕ್ಷನ್ ಇದ್ದ ಕಾರಣ ನ ಬಂದಿಲ್ಲ ಈಗಂದ್ರ ಪಿ ಜಿ ಏ ಮಾಡಿದ್ದೀನಿ. ಅ ಈಕಡ ಪಿ ಜಿ ರೆಂಟ್ ಕಟ್ಬೇಕು ಆಕಡಿ ಎಮ್ ಎ ರೆಂಟ್ ಕಟ್ಬೇಕು ಅದು. ವರ್ಷಿಗೆ ಅಷ್ಟು ಅದು ಒಂದು ಅರವತ್ ಸಾವ್ರ ವರ್ಷಿಗೆ ಅದು ಇದೆ ಒಂದ್ ವರ್ಷಿಗೆ ಬರಿ ಎಮ್ಮೆ.
ಎಷ್ಟ ವರ್ಷ ಇರುತ್ತೆ ಅದು.
ಕ್ಲಾಸ್ ಇರುತ್ತೆ ಮಿನಿಮಮ್ ನಾಕ್ ಐದ್ ಕ್ಲಾಸ್ನ ತೋತಾರೆ ಕಂಟಿನ್ಯೂ ತೋತಾರೆ ಸ್ವಲ್ಪ ಸರ್ಗೋಳೆ ಎಲ್ಲಷ್ ಸಿಕ್ಕಿದ್ದಾರೆ ಇಲ್ಲೆಲ್ಲ.
ಎಷ್ಟ ವರ್ಷ ಇರುತ್ತೆ ಅದು.
ಹಾ
ಅದು ಎಷ್ಟ ವರ್ಷ ಇರುತ್ತೆ. ಅಲ್ಲ ಎಷ್ಟು ವರ್ಷ ಇಯರ್ ಇಯರ್.
ಎಮ್ಮೆನಾ ಎಮ್ ಏ ಮೂರ್ ವರ್ಷ ಇದದೆ ಇರ್ತದೆ.
ಮೂರ ವರ್ಷ ಇರುತ್ತೇನಾ.
ಹಾ ಮೂರ್ ವರ್ಷ ಇರುತ್ತೆ ಮತ್ತೆ ಏಮ್ ಎ ಆಕಡ ಕಂಟಿನ್ಯೂ ಮಾಡ್ಬೋದು ಅಂದ್ರ ಬಿ ಅಕಡ ಬಿ ಎಡ್ ಮಾಡ್ಬೋದು ನೀವು.
ಎಮ್ ಎ ಕಂಪ್ಲೀಟ್ ಆಗನಾ.
ಹಾ ಎಂ ಬಿ ಎ ಕಂಪ್ಲೀಟ್ ಆದ್ಮೇಲೆ ಈಗ್ ಬಾಳಷ್ಟ ಜನ ಎಮ್ ಎ. ಎಮ್ ಎ ಕಂಪ್ಲಿಟ್ ಆದ್ಮೇಲೆ ಓದೋದ್ ನಿಲ್ಸ್ ಬಿಡ್ತರೆ ಎಲ್ಲಾ ಜಾಬ್ನು ಏಲ್ಲಿ ಸಿಕ್ಕೋರ್ನು ಸಿಗತ ಇಲ್ಕಂದ್ರ ನಿಲ್ಸಸ್ ಬಿಡ್ತಾರೆ ಈ ಎಲ್ಲಾ. ಬಿ ಎ ಎಲ್ಲಾ ಕಮ್ಮಿ ಸಂಖ್ಯೆ ಬಾಳ ಕಮ್ಮಿ ಆಗತ್ತೆ ಈಗ ಬಿ ಎಡ್ ಮಾಡೋರ್ ಸಂಖ್ಯೆ ಈಗ ಬರ್ತಾ ಬರ್ತಾ.
ಹೌದಾ
ಹಾ ನಾವ್ನು ನೋಡಬೇಕು ಸ್ಟಡಿ ಆಗೆ ಕಂಟಿನ್ಯೂ ನಮ್ ತಕ್ಕಂತೆ ಸ್ಟಡಿ ನಡಿತಂದ್ರೆ. ಕಂಟಿನ್ಯ ಮಾಡ್ತಿವಿ ಬಿ ಎ ಏ ಬಿ ಎಡ್ ಮಾಡ್ತೀವಿ. ಬಿ ಎಡ್ ಮಾಡ್ಬೇಕಂತಿದೆ ಎಲ್ಲಾ ನಮ್ಮನೆ. ಹ ಡಿಗ್ರಿಲೆ ಕಮ್ಮಿ ಆಯಿತ್ಪಾ ಸ್ವಲ್ಪ ಬರೆ ಸೆವೆಂಟಿ ಏನ್ ಸೆವೆಂಟಿ ಫೈ ಆಗಿತ್ತು ಡಿಗ್ರಿಲಿ ಯಾಕ್ ಡಿಗ್ರಿ ಬಂದ ಮೇಲೆ ನಮ್ಗ ಸನ್ ಇದ್ದ ಇರತ್ ತಿವಲ್ಲ ಬರೆ ಡಿ ಎಕ್ಸಾಮ್ ಹೋತಿದೇವ ನಾವು ಬರೆ ಹಾಸ್ಟಲ್ ಅಲ್ಲಿ ಇರೋದು ಆ ಎಕ್ಸಾಮ್ ಅಷ್ಟೇನ ಓದಿದಿಲ್ಲ ಡಿಗ್ರಿದ್ ನೋಡ್ ನನ್ ಕಮ್ಮ ಆಗಿದೆ ಮತ್ತ ಎದ್ರಲ್ಲಿ ಕಮ್ಮಿ ಆಗಿದ್ದ ನಂದ
ಹೌದಾ
ಹಾ ಡಿಗ್ರಿಲೆ ಸೆವೆಂಟಿ ಫೈವ್ ಬಂದಿತ್ತು ಎಲ್ಲ ಮನೆಯಲ್ಲಿನು ಗೊತ್ ಗೊತ್ತಾಗಿತ್ತು. ಅಲ್ಲ ಅದುನು ಇದು ಐತು ಎಲ್ಲಾ ಮಾರ್ಕ್ಸ್ ಅಂತು ಇದು ಡಿಗ್ರಿಲಿ ಯಾಕಿಷ್ಟು ಕಮ್ಮಿ ತೊಂಡಿ ಅಂತ ಬೈದ್ರು ಮನೇಲಿ.
ಮತ್ತೆ ಏಮ್ ಎ ಮಾಡಿದ್ರಲ್ಲ ಅಲ್ಲಿ
ಹಾ
ನೆನ್ನೆ ಮಾಡಿದ್ರಲ್ಲ ಅಲ್ಲಿ.
ಹ್ಮ್
ಹಾಸ್ಟೆಲ್ ಕೂಡ ಆಗಿದೆ ಅಂತಂದ್ರೆಲ್ಲಿ ನಿಮ್ದು ಅದು ಹಾಸ್ಟೆಲ್ಲ ಮತ್ತೆ ಎಮ್ ಎ ಕಾಲೇಜ್ಗೆ ದೂರ ಇದಿಯಾ.. ಅಥವಾ ಚೆನ್ನಾಗಿಯಿದಿಯ.
ಇಲ್ಲ ಅದೇ ನಾವು ಹಾಸ್ಟೆಲ್ ಹುಡ್ಕಳೈತಿವಿ ಕೇಳಳ್ಪಟ್ಟೆ ನಾನು ಈಗ ಹೊಸ ಹಾಸ್ಟೆಲ್ ಆಗಿದೆ ಅಂತ ಅದು ಹೋಗಬೇಕ್. ನಾಳೆಗ ಇಲ್ಕ ನಾಳಗ್ ಹೋಗ್ಬೇಕು ಈಗ ಸದ್ಯ ಇರೋದ ಪೀಜಲ್ಲಿ ಇರೋತಿ ಅದೇ ಹಾಸ್ಟೆಲ್ ಉಳ್ಕೊಂಡಿದೀಯ ಇಲ್ಲಿ. ಹಾಸ್ಟೆಲ್ ಇಲ್ಲ ಇದು ರೂಮ್ಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಅದೇ ಆ ಹಾಸ್ಟೆಲ್ ಸಲಗಿಂದೆ ನಾನು. ಕಾಯಿಲೆತೀನಿ ಅದು ಎಲ್ಲಿ ಹೊಸದಾಗಿ ಆಗಿದೆ ಅಂತ ಈಗೆಲ್ಲಾ ಅದು ಎಲ್ಲಾ ಫ್ರೀ ಏನೋ. ಹಂಗೆ ಕೇಳ್ಪಟ್ಟೆ ಅದನ್ನು ಕೇಳ್ಬೇಕ್ ನಾವ್ ಹಾಸ್ಟೆಲ್ಗೆ ಹೋಗಿ.
ಪಿ ಜಿ ಗೆ ಮತ್ತು ಎಮ್ ಎ ಕಾಲೇಜ್ಗೆ ದೂರ ಇದೇನ ಹತ್ತಿರಾನೆ ಇದೇನಾ.
ಇಲ್ಲ ಇಲ್ಲ ಸನಿಹ ಇದೆ ಏನೆಲ್ಲ ಮಿನಿಮ್ ಒಂದ್ ಕಿಲೋಮಟರ್ ಇಷ್ಟ ಆಗತ್ತು ನೋಡ್ರಿ.
ಮತ್ತೆ ಎದ್ರಲ್ಲಿ ಹೋಗತೀರ ನೆಡ್ಕೊಂಡೆ ಹೋಗ್ತಾರಾ ಬೈಕಿಗೆ ಹೋಗತರಾ ಆಟೋ ಹೋಗ್ತೀರಾ ಇಲ್ಲ ಬಸ್ಸಿಗೆ ಹೋಗ್ತೀರಾ
ಇಲ್ಲಿ ಬಸ್ ಬರುತ್ತೆ ಅಲ್ಲ ಬಸ್ ಬರುತ್ತೆ ಬಸ್ ಅಲ್ಲೇ ಹೋಗ್ತಿವಿ ಒಂದ ಕಿಲೋಮೀಟರ್ ಬರೀ ಅಷ್ಟ. ಹೋಗದ್ ಬರೋದ ಒಂದ್ ಐದೈದು ರೂಪಾಯಿ ತಕೊಂತಾರೆ.
ಹೌದ.
ಹಾ ಐದು ರೂಪಾಯಿ ತಕೊತಾರೆ.
ಹೌದಾ ಸರಿ ಸರಿ ಓದ್ರಿ ಓದ್ರಿ ನಾವುನು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಓದ್ತಾ ಇದ್ದೀವಿ.
ಹಾ ಹೌದಾ ಮನೆ ಯಾವ್ದ ಒಂದು ಅಡ್ಮಿಷನ್ ಬಿಟ್ಟಾರ ಅಂತ ಕೇಳಿ ಪಟ್ಟೆ ಹಾಕಿದಿರ.
ಹೌದ್ರಿ ಅದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ನ್ ಬಿಟ್ಟಿದಿದ್ದಾರೆ ಎಷ್ಟು ದಿನ ಯಾಕ್ ಬಿಟ್ಟಿಲ್ಲ ಅಂದ್ರೀ ಅದು. ಅದು ಸಿ ಎಂ ಸಿದ್ದರಾಮಯ್ಯ ಇಷ್ಟು ದಿನ ಇದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಆಗಿದ್ದಾರಲ್ಲಾ.
ಹಾ ಹೌದೌದು ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ.
ಸಲುವಗೆ ಸ್ವಲ್ಪ ಲೇಟ್ ಆಯ್ತ ಅದು ಸಲ ಲೇಟ್ ಆಗಿನ ಈ. ಬಿಟ್ಟಲ್ಲ ನೋಟಿಫಿಕನ್ ಬಿಟ್ಟಿದ್ದಾರೆ ಅದು ಅಪ್ಲಿಕನ್ ನಾನು ಹಾಕಿ. ಹಾಕ್ಕಿದಿನಿ ಈಗ
ಹೌದೌದು.
ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿ ಬಿಟ್ಟಿದ್ದಾರೆ ಈಗ ಅಡ್ವಾನ್ಸ್.
ಹಾ ಹೌದು ಇನ್ನ ಒಂದ ಎಡ್ ತಿಂಗಳು ಇರ್ಬೋದಲ್ಲಾ ಎಕ್ಸಾಮ್ ಅದ್ದನು.
ಹಾ ಇನ್ನು ಎರಡು ತಿಂಗಳಾಗಿದೆ ಅದಕ್ಕೆ ಸ್ವಲ್ಪ ಪ್ರಿಪೇಷನ್ ನೆಡೆದಿದ್ದೆ ಸ್ವಲ್ಪ ನಿಮ್. ಅದೇ ನಿಮ್ಗೆ ಗೊತ್ತಿರುತ್ತಲ್ಲ ಸ್ವಲ್ಪ ಹೆಂಗ್ ಓದ್ಬೇಕು ಏನಿಲ್ಲ ಅಂತೇಳಿ ಅಂತಸಲ ನಿಮ್ಗೆ. ಕಾಲ್ ಮಾಡಿರೋದು.
ಆ ನಮ್ಗ ಗೊತ್ತಿರೊ ಮಟ್ಟಿಗೆ ಈಗ ನಾವ್ ಓದು ಬರೀ ಇಲ್ಲಿ ಅವಾಗ ಓದದು ಎನ್ ಸಿ ಆರ್ ಟಿ ಸಿ ಬುಕ್. ಬುಕ್ನ ಬಾಳಓತಿದ್ವಿ ಈಗಲ್ಲಾ ಎಂ ಎಸ್ ಎ ಯೂನಿವರ್ಸಿಟಿ ವೈಸ್ ಬುಕ್ ಓದ. ಈಗಲ್ಲ ಅವಾಗ ನಾವು. ಕಂಪಿಟಿವ್ ಹೋದಾಗ ಡಿಗ್ರೀ ನಾವು ಓದ್ತ್ ಬಾರ ಅಂದ್ರೆ ಇದು ಏನ್ ಸಿ ಆರ್ ಟಿ ಸಿ ನೇ ಬಾಳ. ನಾವು ಬರೀ ಇದೆ ಏನ್ ಸಿ ಆರ್ ಟಿ ಸಿ ಬುಕ್.
ಅಲ್ಲಲ್ಲ ಹ ಹ ಹಾ ಹಾ ಅದೆಲ್ಲ ಹೇಳ್ತಾಯಿರೋದು ನಾನು.
ಹಾ
ಅದೇ ನೀವು ಇದು ಸ್ಟಡಿ ಟೈಮಿಂಗ್ ಹೆಂಗ ಮಾಡ್ಬೇಕು ಮುಂಜಿನ ಐದು ಗಂಟೆಗೆ ಎದ್ದಳ್ಬೇಕು. ಸಂಜೆ ಎಷ್ಟು ಗಂಟೆಗೆ ಮಕ್ಕೋಬೇಕು ಯಾವ ಟೈಮಿನಲ್ಲಿ ಯಾವ ಸಬ್ಜೆಕ್ಟ್ ಓದ್ಬೇಕು.
ಹಾ ಹಾ ಟೈಮಿಂಗ್ ನೋಡ್ರಿ ನಮ್ ನಾವ ಎಳೋದು ಐದು ಗಂಟೆಗೆ ಅವಗೆಲ್ಲ ನಾಲ್ಕ ಗಂಟೆಗೆ ನಮ್. ಫ್ರೆಂಡ್ಸ್ಗಳು ಹೇಳ್ತಿರು ಅವಾಗ ನನಗೆ ಸ್ವಲ್ಪ ಆತಿರ್ಲ್ಲ ಅದಕ್ಕೆ ನಾ. ಬರೋಬರಿ ಐದ್ ಗಂಟೆಗೆ ಎಳತೇನ ಹೇಳ್ದೇ ನಾ ಐದ ಗಂಟೆಗೆ ಎದು ಫ್ರೆಶ್ಪ್ ಆಗ್ಬೇಕಂದ್ರೆ ಐದುವರಿ ಆತಿತ್ತು. ಐದುವರೆ ಕುಂತ್ ಮೇಲೆ ಆಮೇಲಿಗೆ. ನಾವು ಒಂಬತ್ತು ಗಂಟೆಗೆ ಬಿಡ್ತಿದೀವೆಲ್ಲಾ ಒಂಬತ್ ಗಂಟೆ ಕಾಲೇಜ ಇತಲ್ಲ ಒಂಬತ್ತ ಒಂಬತ್ತರ ತನ ಹೋದ್ತಿದ್ದವಿ ನಾವು ನಾವು ಬಾಳ ಹಾಡ್ ಇದಿದ್ದೆ ಯಾವ ಸಬ್ಜ ಇರುತ್ತ ಅದ ಮ್ಯಾಕ್ಸ್ ಇರ್ತತ್ತಲ್ಲಾ ಅದು ಮ್ಯಾಕ್ಸ ಬಾಳ ಓದ್ತಿದೀವಿ ನಾವು
ಹ್ಮ್ ಮತ್ತೆ ಮುಂದೆ
ಮತ್ತೆ ಕಡೆಲ್ಲ ಮತ್ತೆ ಡಿಗ್ರಿ ಕಾಲೇಜು ಬರ್ತತಿವಿ ಒಂದ ಎರಡ್ ತಾಸ ಕ ಬಂದ್ ಆ್ತತ್ ಮತ್ತೆ ಫ್ರೆಪ್ ಆಗ್ತೀ ಒಂದ ಎರಡು ತನ ಆಯ್ತ ಊಟ ಗಿಟ ಮಾಡಿ ಮತ್ ಮೂರ್ ಲಕ್ಷದ ಮತ್ಡ್ತೀವಿ ಆ ಮೂರು ಲಕ್ಷದಿಂದಿನಿಮ್ ಐದರ ತನ ಕೂಡ್ತೀವಿ ಓದಲಾಕ್ಕೆ ಅಲ್ಲಿ ಒಂದ ಎರಡ್ ಸ ಮೂರ್ ಕವರ್ ಆಗ್ತಿತ್ತಿವ ಅಲ್ಲಿ ಹಾಸ್ಟೆಲ್ನಲ್ಲಿ ತ್ತಾರೆ ಐದ ಲೆನ್ ಸ್ವಲ್ಪ ಅವು ಇವು ಆಕ್ಟಿವಿಟೀಸ್ ಮಾಡ್ತಿದೀವು ಅವು ಕ್ರಿಕೆಟ್ ಆಡೋ ವಾಲಬಾಲ್ ಆಡದು ಮಾಡ್ತವಿ ಅದಂತ ತಾಸ ಆಗ್ತಿತಾ ಮತ್ತೆ ಆರು ಆರು ಲೇಸತನ ಕು ಕುಡ್ತಿದೆ ಆರು ಲೇಸತನ ಎಂಟರ ತನ ಅಂದ್ರೆ ಊಟ ಮಾಡತನ ಒಂದ್ ಎರಡ್ ಸಬ್ಜೆಕ್ಟ್ ಮಿನಿಮ ಒಂದು ಐದು ಸಬ್ಜೆಕ್ಟ್ ಕವರ್ ಮಾಡ್ತಿದೀನಿ ಐದ್ ಒಂದ್ ದಿನದಲ್ಲಿ ಐದ್ ಸಾವಿರ ಕವ ಕವರ್ ಮಾಡ್ಕತಿ ನಾನ್ ಅವಾಗ
ಹ
ಐದ್ ಸಾವಿರ ಕವರ್ ಮಾಡಿ ಕಿತ್ತಿದೆ ಅವಾಗವಾಗ ಅದು ಮ್ಯಾಗ್ಜಿನ್ ಪೇಪರ್ ಅವೆಲ್ಲ ಓದತಿದೆ ಹಂಗೆ ಅದರಲ್ಲಿ ಕರೆಂಟ್ ಅಫೇರ್ಸ್ ಇರ್ತಾವಲ್ಲ ಮ್ಯಾಗ್ಜಿನ್ ಅಲ್ಲಿ ಹ
ಮುಂದೆಲಿ ಓ್ತದೀರಾ ಸಂಜೆ ಕಡೆ ಹೋಗ್ತಿದರಾ
ನಾವು ಸಂಜೆ ಕಡೆ ಹೊಯ್ತಿದೀವಿ ಅವು ಮ್ಯಾಗ್ಜನ್ ಅನ್ನೋದು ಮುಂಜಳೆ ನಸಕ್ನಾಗದು ಯಾವ ಟಫ್ ಇರ್ತದೆ ಅದೇ ಸ್ವಲ್ಪ ನಾವು ಗಮನ ಕೊಡ್ತವಲ್ಲ ಅದೇ ಟಫ ಅದು ಓದ್ದತೀವಿ ಸಂಜೆ ಮ್ಯಾಗಸನ್ ಓದ್ತೀವಿ ನಾವು
ಈಗ ಮತ್ತೆ ನಾನೀಗ ಪೊಲೀಸ್ ಕಾನ್ಸ್ಟೇಬಲ್ ನ್ನು ಅಪ್ಲಿಕೇಶನ್ ಹಾಕಿದ್ದಿ ನಾನು
ಹಾ
ಸೊ ಅದು ಹೆಂಗ್ ಓದ್ಬೇಕು ಸ್ವಲ್ಪ ಟೈಮ್ ಟೇಬಲ್ ಏನು ಯಾವ ಸಬ್ಜೆಕ್ಟಿಗೆ ಮಹತ್ವ ಕೊಡಬೇಕು ಅಂತೇಳಿ ಸ್ವಲ್ಪ ವಿವೋಣೆಗೆ ಹೇಳ
ಹ ಏನಿಲ್ಲಾ ನೀವು ಬರೀ ಅದು ಕೋಶನ್ ಹಿಂದಿನ ಹಿಂದಿನ ವರ್ಷದದು ಅಪ್ರೇವ ಸೀರ್ ಇರ್ತವಲ್ಲ ಕೋಶ್ನ್ ಪೇಪರ್ ಅವೇ ಸ್ವಲ್ಪ ಒಂದ್ ಎರಡು ಮೂರು ಸರೆ ಅವೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಕೋಶ್ನ್ ಪೇಪರ್
ಹಾ
ಕೋಶ್ನ್ ಪೇಪರ್ ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಾ ಅವ್ರ ಇವ್ರ ಹತ್ರ ನೋಡ್ಕ್ರೀ ಸಿಕ್ಕತ್ಂದ್ರ ಅವೇ ಸ್ವಲ್ಪ ಎರಡ್ ಮೂರ್ ಸರಿ ಅವೇ ಕಚ್ಚಾ ಕ ಇದರಲ್ಲೆ ಯಾವ ಬಿಡಿಸಬೇಕು ಆಮೇಲೆ ಇವು ಬುಕ್ಸ್ ಗಳನ್ನು ಅಷ್ಟೇನ್ ಓದಬಾರದು ಓದಿ ಓದಬಾರ್ದ ಬುಕ್ಸ್ ಗಳೆ ಯಾಕಂದ್ರೆ ಈ ಹೊಸ ಬರ್ತಾವಲ್ಲ ಅವು ಅವು
ಹ ಹಾ ಹೊಸಡಿಷ್ಟನ್ ಬಿಡ್ತವಲ್ಲ ಅಂತ ಬುಕ್
ಹಾ ಹೊಸ ಅಡಿಷನ್ ಬುಕ್ ಕ ಅವೇ ನೀ ಓದಿದ್ದೇ ಹೋಗ ಓದ್ಬಾರ್ದು ಅದೇ ಅದೇತ್ತ ಅದೇ ಮೈಂಡ ಅಲ್ಲಿ ಅದೇ ಇರ್ತದೆ ಅದೇ ಆ ರಿವಿಜನ್ ರಿವಿಷನ್ ಮಾಡ್ಬೇಕು ಅದೇ ಸುಮ್ ಮ್ಯಾಗ ಮ್ಯಾಗ ಹೊಸ ಅಡಿಷನ್ ಬಿಡ್ತಾರ ಲಾಸ್ಟ್ ಟೈಮ್ ಎಕ್ಸಾಮ್ ಒಂದ ತಿಂಗಳ ಹತ್ರ ಇದ್ದಾಗ ಅವಾಗ ಸ್ವಲ್ಪ ಹೊಸದ್ ಬುಕ್ ಓದ್ಬೇಕು
ಹ ಹೌದಣಾ
ಹಾ
ಊಟ ಆಯ್ತಾ ನಿಮ್ದು
ಹ ಊಟ ಎಲ್ಲಾರ ಈಗ ಮಾಡ್ಬೇಕು ಅದೇ ಊಟಕ್ಕೆ ಟೈಮ್ ಆಗಿ ನಂದೂನು ಕರ್ಲತಿದ್ದಾರೆ ಅಲ್ಲಿ ಪಿಜಿಯಲ್ಲಿ ನಾನು ಆಮೇಲೆ ಕಾಲ್ ಮಾಡ್ತೇನೆ ನಿಮಗೆ
ಸರಿ ಸರ್ ಊಟ ಮಾಡಿ
ಹಾ